ಹಲೋ
ಹ್ಮ್ ಹ್ಮ್
ಅಲ್ಲಾ ಹನ್ನೆರಡ್ ಸಾವಿರ ರೂಪಾಯನು ಬರ್ತದ ಅಂತಂದ ನೀವು ಅಪ್ಪಾಗ ನಿಮ್ ತಂಗಿಗೆ ಓದ್ತದ ಅದ್ ಎಂಟು ಸಾವಿರ ಅದಕ್ ಮೂರ್ ಸಾವಿರ ಅಂದ್ರ ಅಲ್ಲಿ ಉಳಿದದ್ರ ಏನ್ ಉಳೀತು
ಅದೇ ಮತ್ತೆ ಇನ್ನಾ ಸಂಘದ ಯರ್ಕ ಸಂಘದಾ ಸಂಘ ಹದನೂರು ರೂಪಾಯಿ ಶುಕ್ರ ಕಮ್ಮಿ
ಹ್ಮ್
ಮತ
ಹ್ಮ್ ಹ್ಮ್
ಅದು ಅದಕ್ ಮ್ಯಾಗತ್ತ ಬಿಡು ಮತ್ತೆ ಈ ಹೊಸ್ಸು ಎರರಣಿಗೆಲ್ಲ
ಏನ್ ಬಡ್ಡಂಗ್ ಕೊಟ್ರಿ ಎಲ್ಲಿಾರ
ಎಲ್ಲಿ ಬಡ್ ಗೋಬಾಯಿ ಬಡ್ಡಡೆ ಕೊಟ್ರ ನ ಹಂಗಿ ಆರಾಮ್ ಮಾಡಿ ಆರಾಮ್ ಇರುದ ಬಿಂದಾಸಗಿ
ಹ್ಮ್
ಹ ನನಗೆ ನೀವು ನೀವು ಮಾಡಿದೆ ಯ ಇವ ಗುಂಡೆ ಮಾಡಿದಿ ನನಗೆ
ಯಾರ್ ಗುಂಡ ಆ ಆ ಗುಂಡ ಬಲು ಗುಂಡ
ಹ್ಮ್ ಹ್ಮ ಕೊಟ್ನ ರೊಕ್ಕ
ಕೊಡ್ತಾನ ಅಂತಿನ ಒಂದ್ ಮೂರ್ ತಿಂಗಳ ಏನ್ ಮಾಡಕ್ ಆಗಲ್ಲ ಬ್ಯರೆ ಬದ್ರ ಹೇತಿದ್ದಿಲ್ಲ ಮಾತ್ ಮನೆಗ್ ಮನೆಯಾಗ ಮತ್ತ ಒಂದೊಂದು ಗೊತ್ತ
ಏನಿಲ್ಲಾ ನೀ ಇಂಗಾನ. ಮನೆ ಇದ ಒಂದ ಲಗ್ ಲಗ್ನ ಇರ್ತಾರ ಲಗ್ನಕ್ಕ ಹೋದಾಗ ಆರ ಪಸಕ್ ಹೋಗ್ಬೇಡ. ಹ ಹ ಆಯ ಹಂಗೆ ಹೆಸರು ಬರ್ದುನಿಗೆ ಕೈ ಕೊಟ್ರೆ ನಾನು ಅವ
ಹಲೋ ಆಯ ರ ನಾ ಅಷ್ಟ ವರ್ಷ ಲಯನು ಆ ರ
ಬರ್ತ ಬದ ನೂರು ಬರ್ತಲ್ಲ ಎಷ್ಟು ಕದಿ ಬರ್ಸ್ ಎನೂರು ಬರ್ಸಲ ಐನೂರು
ಅಲ್ಲ ಅವ ನನಗೆೇಟ್ ಕೊಡ್ಬ
ನಿಮ್ಗ ಎರ್ಡ್ ಸಾವ್ರ ರೂಪಾಯಿ
ಏನು
ಎಷ್ಟೊಂದ ಎಡ್ ಸಾವಿ ರೂಪಾಯಿ
ಕ ಬತೇ ಜೀ ಕ ಬತ ಹ
ಇಷಕೂಡವರೆ
ಟ್ವೆಂಟಿ ಟ್ವೆಂಟಿ
ಹ ಅಪ್ಪೋ ಇಪ್ಪತ್ ಸಾವಿರ
ಟೆನ್ ದಯತಾ ಟೆನ್ ಬಡಿ
ೋ ಬಡ್ಡಿ
ಹ ಇನ್ನ ಜಾಸ್ತಿನೇ ಬರುತ್ತ ಹಂಗ ನೋಡಿದ ್ರ ಸುಮ್ನೆ ಆಗಲ್ತದಂತಗಸ ಸುಮ್ಮ್ ಆಟಿಕೆ ಬಿಟ್ಟ
ಅದಕ್ಕೆ ಒಂದು ಪುಟಬಲ್ಲ ಕೂಡಂದೇನು
ಹ್ಮ ಆಟೆ ಕೊಟ್ಟು ಬಿಡುಪಾ ಹೆಂಗಾರ ಮಾಡಂತಂತಂದ್ರ ಅವ
ಹ್ಮ್
ನನ್ಗ ಬೇಕಂದ್ರೆ ಈಗ ಅವ ಆಟಾಡ್ಸಿದ್ದ ನನ್ಗೆ ಹೆಂಗ ಆಟ ಆಡ್ಸಿದ್ದ ಗೊತ್ತಾನ ಹ್ಮ್ ಇಲ್ಲ ಧಾರ್ವಾಡ್ಕಂತೀಿನಿ ನಾ್ ಅವ ನ ಕೊಟ್ಟಲ್ಲಿ ಇಸ್ಕೊಂಡ್ ಬರಕಂತೀಿನಿ ಅಂತಂದನ ಅಂದನ ಮ ಅರ್ ದಿನ ಒಂದ ಎರಡು ದಿನ ಬಿಟ್ಟು ಫೋನ್ ಹಚ್ಚಿನಿ ಬರ್ತನಿ ಬಂದ್ ಕೊಡ್ತನಿ ಅಂಗ್ಡಿಗಿನಿ ನಮ್ ದೊಡಪ್ಪ ಅನ ಅಂತಂದ ಸೀತಾ ಅಂಗಡಿ ಗೋಳಬುಟ್ಟಿ ನ ಅಂಗಡ ಗಾನೋ ನಜ ಸೀತಾ ಅಂಗಡಿಗ ಹೋಗಿನಿ ಮೈಪಲ್ ರೆಡ್ಡಿ ಏನನ್ಂದೆ ಇಲ್ಲ ಅಂತದ ಯಾಕಂದ್ರ ಪವರ್ ಬ್ಯಾಂಕ್ ಇ ಹಂಡ ರ ಅಂತಂದೆ
ಹ್ಮ್ ಹ್ಮ್ ಹ್ಮ
ಅಪ್ಪಾ ಊರಾಗನ ಅವ ಎಕಡೆ ಹೋಗಿಿಲ್ಲ ಅಂತಂದ್ರ ಏನ ಮನಿ ಲಗ್ಣ ಕೊಂಟಿದ ಅಂತಲ್ರರಿ ಧಾರ್ವಾಡಕ ಬಿಸಕೊಂಡಿದ್ದಂತಂದ ಅವಯಾಲಗ್ನ ಕೋತನ್ನು ಬರೆಸ ಸುಳ್ಳಳ್ತಾನ ಊರಗ ನೀಗ ಯಕಡೆ ಹೋಗಲ್ಲ ಅಂದ ನಾವ್ನಿಗೆ ಫೋನ್ ಹಚ್ಚಿದ್ದೆ ನೀವು ಊರಾಗ ಎದ್ಗಸಿ ಧಾರ್ವಾಡ ಹೋಗಿನಿ ಅಲ್ಲಿಗೆ ಹೋಗಿನನಿ ಅಂತೇಳಿ ಆಟ ಆಡಸ್ತಾನ ಮನ ಅಂಗಡಿಗೆಂತಿ ಅಂಗಡಿಗೆ ಬಂದ ನೀ ನಿಮ್ ದೊಡಪ್ಪ ಆರ ನಿಮ್ ದೊಡಪ್ಪ ನೋಡ್ರ ಅಂಗಡಿಗೆ ಬರಲ್ಲವ ಊರಾಗ ಇರ್ತಾನ ಅಂತ ಅಂತ ಅಂತಾರಂತ ತಂದೆ ಹ ಅದನ ಅವನೊಂದ ಹಣ ಇಲ್ಲಲ್ಲಿ ನಿಿನಗೆ ಹೇಳಕ್ ಅಂತ ಗೊತ್ತಾಗಿಲ್ಲ ಸಲಕೆ ಹಂಗ ಹೇಳಿನಿ ಈ ಸದ್ಯ ಕೇಬೇಕ ಅಂದ್ರೆ ಅಷ್ಟೊಕ್ಕ ಬೆಲ್ಲಿನ್ ಇಲ್ಲಾ ನನ್ಗ್ ಅಂತಪರ ಅರ್ಜೆಂಟ್ ಬೇಕಾಗಿತ್ತ ಅಂದ್ರ ನಾ್ ಮದ್ಿ ಆಗಕಿ ಬೆಲ್ಲಿ ಕೆಲ್ಸಕ್ ೋತಾಳಕಿ ಕೆಲ್ಸಕ್ ೋತಾಳಕಿ ಬೆಲ್ಲಿ ಸಾವಿರ ಎರಡ್ ಸಾವಿರ ಸಾವ್ರ ತಿಂಗಗಳು ಹಾಕ್ಸಿದಿ ಅವೇ ಹಾಕ್ನ ಹಾಕಂದ್ರ ಅಂತಂದ ನನಗ ಖರ್ಚು ಇಟ್ಟ ತಿಂಗಳು ಸಾವಿರ ಎರಡ್ ಸಾವಿರ ಹಾಕಕ್ ಹೋಗಬಡಪ್ಪಾ ನಮ್ಮ್ೇಲೆ ಇರಕೆ ಹೋಗಲ್ಲ ಒಮ್ಮಲ್ ಕೊ ನನ ಇಂತ ಟೈಮಿಗೆ ಕೊಡತ ಅಂತೇಳ ಅವಾಗ ಕೊಡಂತಂದೆ ಹಣ ಬೆಳಿಗ್ ಬರೋದ ಇಲ್ಲಿ ಈಗ ಹೆಂಗಿದ್ರು ಹೊಲ ಮಾಡತಿನಿ ಅವ ಅತ್ತಿ ಮರಕ್ ತಕೊಂಡ್ ಕೊಡ್ ಿ ಅಂತಂದ ನೀ ಇಲ್ಲಂದ್ರೆ ಮದ ಅದಲ್ಲ ಆಟ ಅಟ್ಟಿಗೆ ಯಾರ ಅಲ್ಲಿ ಜಮಾ ಮಾಡಿ ಕೊಡದ ನಂದ ನೀ ಂಗ ಮಾಡ್ತಿ ಗೋಯ್ಲಾ ನನ್ ಇನ್ನೊಂದ ಮೂರ್ ತಿಂಗಗಳದಾಗ ಒಂದ್ ಆರ್ ಸಾವಿರರ ಬ ಉಳಿಕಿದು ಕಡೆಗ್ ಆಕಡೆ ಒಂದ್ ತಿಂಗಳ ದ ಎರಡ್ ತಿಂಗಳು ನ ಓಟ ಬೇಕಂತಂದನಿ ಆಟ ಮತ್ತೆ ಸುಮ್ಮ್ಾಗನ ಏನ್ ಏನ್ ಮಾಡ್ತಾನೆ ನನ್ ಮಗ
ಜಮಡಲ್ಲ ನನಗೆ
ಹ ನಣೆಯಬರು ಅವ್ನಿಿಗೆ ಗೊತ್ತು ಯಾರಿಗ್ ಗೊತ್ತು ಏನೇನ
ಕೆ
ಹ ಆ ಬರಿೀ ಮಜಾ ಮಾಡನ್ಲಿ ಸಾಲ ಪ್ಪಿಲ್ಲ ಮಾಡಿ ಅವು ಬಡ್ೆಂಗ ಕೊಡ್ಸಿದೆ ಅದ ಕೊಡ್ಸಿದೆ ಮಾಡಿ ಇದು ಮಾಡ್ಯನಾವ ಹಐರಾಣ ಬಿದ್ದದ ಸು ಸುು ಎಲ್ಲರಿ ನಡಬರ್ಕನಕ ಆಯ್ತ ಮ ಓದ್ ರೊಕ್ಕ ಓದಂಗೆ ಅವ್ನಗ ಏನ್ ಬರಲ್ಲ. ಇವ ಕಲಸಗನ್ ಆಟಿ ಈಗ ಯಾವರು ಅವರಿಗ ಜಮಾ ಮಾಡಿ ಕೊಡ್ತ. ತಿನ್ಲೇ ಈಟ ಇಟ್ ಅಂತ ಅಂದಾನ.
ಹ್ಮ್
ಆ ಈಗ ಬ್ಯಾರ್ಯಾರಾದ್ರ ಹೋಗಿ ಮನೆಗ ಹೋಗಿ ಏನಾದ್ ಕೇಳಬಹದು. ಈಗ ನಾವು ಹೋಗಿ ಕೇಳ್ಬಬೇಕ್. ಮನ್ಯಾಗ ಮ ಆಟರ್ ಆಗ್ಬೇಕು ಅಮ್ಮನ ಗೊತ್ತಾಗಬೇಕು. ಅವದಲ್ಲ ತೆಲಿ ಬೇನೆ.
ಹ್ಮ್
ಅದಕ್ಕೆ ಬ್ಯಾಡ ಬ್ಯಾಡ. ಕಿರ್ಕರಿ ಕೊಡಪ್ಪ ಅಂತಂದು ಸುಮ್ಮ ಐಬಿಟ್ಟೆ ಅಂಗಡೆ ಏನ್ ಮಾಡ.
ಹ್ಮ್
ಹಾ ಆದ್ರಲ್ಲ ಒಂದೆರಡು ತಿಂಗಳು ಲೇಟ್. ಸುಮ್ ಸೈಲೆಂಟ್ ಬಂದ ಅಷ್ಟು ಹೆಸರು ಕುಂತು ಬಿಡೋದು. ಕ ಒಂದಷ್ಟು ಇಸ್ಕ ಕಕೇನ್ ಅಷ್ಟ ಅಂತ ಇಸ್ಕೊಂಡು ಇಸ್ಕಂತೀಿನಿ. ಅದ್ರಕನ್ನ ಏನ್ ನೋಡ ಕೊಟ್ಟೆ ಮತ್ತ ಈಗ ಐದ ಆರುು ತಿಂಗಳನೆ ಆಗೈತು. ಹ ಹ್ಮ ಅದಕ್ಕೆ ಹೋದರುಲ್ಲಿ ಏನು ಮಾಡಕ್ ಆಗಲ್ಲ ಮನೆಗ್ ಗೊತ್ತಿದ್ದಾವನ. ಬೇರೆ ಯಾರಾದ್ರೂ ಆಡ್ತಿಲ್ಲ ಮಾತ್. ಅವ್ರ ದೊಡ್ಡಾಪ್ಪಾರ ಅಂಗಡಗ್ ಹೋದಾಗ ಹಿಂಗ್ ಸಿಟ್ಟು ಬಂದಿತ್ಲಿ ಅಪ್ಪಾ. ಹಾ ಹ ಅವತ್ ನನ್ ಮುಂದೆ ಸಿಕ್ಕಿದ್ನಲ್ಲ. ಕಲಸೆ ಆವತ್ ಹಂಗೆ ವಾಯ್ಸ್ ಮೆಸೇಜ್ ಆಾಕಿನ ವಾಯ್ಸ್. ಮೆಸೇಜ್ ನೋಡಿದ್ರೆ ಕಲಸೆ ಆಯ್ತನಿ ಚಿಕ್ಕಂಗ್ ವಯಸ್ ಮೆಸೇ್ ಹಾಕಿನಿ ಹಂಗೆ ಹಾಕ್ಲಿ ಹಣ್ಣ ಹ ಹಾಕ್ಲಿ ಹಣ್ಣ ಅಂತನತ್ತ ಹಿಂದಗಡಿ ಅವ್ ದೊಡ್ಡ ಮೇಲೊಯಿ ಬಂದ್ಮೇ ಮಾತಾಡಿದೆ ಮತ್ತೆ. ಮತ್ತ ನೀ ಅಪ್ಪಿ ತಪ್ಪಿನ ಅಂಗಡಿಗೆ ಹೋದ ನೀ ಸಿಕ್ಕಿದ್ಯಲ್ಲ ಮಾತೆ. ಬೇರೆ ಆಗಿತ್ತಮ್ಮ ಇವತ್ ನನ್ ಕೈಯ ಸಿಟ್ಟಿನಾಗ ಸಿಕ್ಕಿದ ಅಂದ್ರೆ ಕಲಸಿ ಆಗಿದ್ದ ಇವತ್ ನೀ ಅಂತಂದೆ ಗೊತ್ತ. ಪಾ ಗೊತ್ತದ ಅದ ಕೇ ಸುಳ್ಳಳ್ಿಕಂತ ತಿರುಗಾಡಕ ಕುತ್ ನೀ ಕೊಡತ್ ನೀ ಕೊಡತ್ ನೀ ಅಂತ ಅಂತ ಅಂತಾರ್ ಮಗ. ಅವತ್ತು ಫುಲ್ ತೆಲಿ ಖರಬತ್ತಪ್ಪಾ ಹೇಳ್ತಿದ್ದಿಿಲ್ಲ ನ ಒಂದೇ ಏನಾರ ಸಿ ಇದ್ನಲ್ಲ.
ಕ
ಇದ್ದು ಇರ್ಲಾರ್ದು ಎಲ್ಲೋ ಸು ಬಿಚ್ಕೊ್ ಬರ್ತಿದ್ದೆ ನೋಡ್ಲಿ.
ಅಲ್ಲ ಿನ ಪಾ ನಿ ೋನ್ ಫೋನತ್ತಲ್ಲ ಮಗ.
ಏ ನಾ ಅಂದೇ ನಿಂದು ನ ಅಂದಿನವ್ನಿಗೆ. ನಿಂದ ಏನಂತ ಅಂದಿನ್ ಗೊತ್ತನ್ ಅವ ಪಾಪ ಅವನ್ ಬೆಲೆ ಇಸ್ಕೊಂಡಿದಿಲಿ ಅವ ಬುಕ್. ಅಕ್ಕಿಂತ ಇಟ್ಕೊಂಡ್ರೊಕ್ಕ ಬುಕ್ ಒಂದ್ ಎರಡ್ ದಿನ ಬುಟ್ಟ ಹಾಕ್ನಂದ ಅದಕ್ ಹಾಕಿದಿ ಹಾಕ್ಯನಾವ ಅಂತ. ತಂದೆ ಈ ಇಲ್ಲಲ್ಲಿ ಕುಡಿಯಕ್ ಬೇಕಾಗಿ. ದು ಇಸ್ಕೊಂಡಿದ್ದೆ ಹಾಕ್ಬೇಕು. ಹಾಕ್ಬಂದ್ರ ರೊಕ್ಕನ ಇದ್ದಿಲ್ಲ ಅವ್ನಿಗೆ ಏನ್ ಹೇಳಂತ ಫೋನ್ ಹತ್ತಕ್ ಹೋಗಿಲ್ಲ. ಹಾ ಅಂತ ಂದ ಮತ್ ಅವ್ ಬುಕ್ಕಿಗೆ ಇಸ್ಕೊಂಡ್ ಪಾಪ ಯ ಅವ್ರ ಮನ್ಯಾಗ ನಿ ಕೇಳಂಗಿಲ್ಲ ಇಸ್ಕಂಡ್ಗೆಷ್ಟ ಕುಂತ. ಬುಕ್ಕ ಈಡೆ ಬುಕ್ ಕನ್ ತಗೋದಾಗಿಲ್ಲ ಏನಿಲ್ಲ ಯ ಫೀಸ್ನ್ ಕಟ್ಟಾವ ಅವ ಇರ್ತಾವ ಅವರು ಇರಲ್ಲನ. ನಿಮಂಗಗೆ ಯಾವ್ದೇನ ಆಸ್ತಿ ಅವ್ರದೇನ ತಂದೆ ಅನ್ನದು ಇಲ್ಲಲ್ಲಿ ಕೊಡ ಬೇಕುಕಣ್ಕೊಂಡಿದ್ದೆ ರೊಕ್ಕೊಂಡ ಇದ್ದಿಲ್ಲ ಟೆನ್ಷನ್ ಆಗಿತ್ತವ ತ ಕುಡಿಯಕ್ ಬೇಕಾಗು ಇಸ್ಕೊಂಡಿದ್ದೆ ಅಂತಂದ ಅನ್ನದ ಮತ್ತ. ಅವ್ನಿಗೆ ಕೊಡ ಕೊಡ್ಬೇಕು ಅಂದ್ರೆ ಅಣ. ಕೊಡ್ಬೇಕಕ್ಲಿ ನೋಡ್ಬೇಕಕ್ ಅಂತಂತಂತ ಅಂತನ.
ಹ್ಮ್ ಹ್ಮ್ ಹ್ಮ್ ಹ್ಮ
ಒಂದ್ಸತಿ ಫೋನ್ ಹಚ್ಲ
ಎತ್ತಳಾಫೋನ್ಚ್ಚರ
ಏ ನಂಬರ್ ಯಾವ್ದ ಅದ ನಿನ್ ಬೆಲ್ಲಿ
ಎರಡ್ ಎರಡು ಮೂರ ನೊಂಬೈಲ್ ನಂಬರ
ಸರ ನಂಬರ್ ಇ ನೀ ರೊ ರೊಕ ಪ್ಪಾ ಹುಲಿ ಏನಾಯ್ತು ಇಷ್ಟ್ ದಿನ ಆಯ್ತು ಬೇಕಯ್ಯೋ ಅಂತಾನ
ಹ ಚಲ ಹ ಬೈಕ್ ಸ ಚಲನಾ ಮೇ ಬೇಕೆ ಬಕ ಮೇಲೆ ಅನುಸ ್ಮಚಂದ ನಂಬರ್ ಮೂರುನಾಕದಲ್ಲ ಇ ತೋ ಕಲ್ಲ ಮಸಲ್ಲ ಮೆಸೇಜ್ ನ ವಾಟ್ಸಆಪ್್ದಾಗ
ಏನಂತ
ಅವಾಗ ಒಂದ್ ಅದು ಕೊಟ್ಟ ಮೇಲೆ ಒಂದ್ ನಾಕ ಮೂರ್ ತಿಂಗಳಕ ಮತ್ತ ಹೊಸಂದ ಬರ್ಲಾಕನಾ ಯ್ ರಾಮು ಅಂತಲಾಕನ ನಾ ಗೊತ್ತು ಹೊಸಂದ ಬರ್ತಲ್ಲ ಡಿ ಪಿ ತ ಹೇಳತಲ್ಲ ಯಾರ ಇದಾ
ಇಲ್ಲಗ ಹೇಳ ನಂಬರ್ ಹೇಳತ್ ನೀ ಒಂದ್ಸತಿ ಹಚ್ಚ ಫೋನ್ ಹತ್ ಅವನಿಗೆ
ಬುಡ್ಲಲೆಪ ಸ ನ ಮ ಮತೆಡಾಲ
ಅಲೋ ಸುಮ್ನೆ ಎಷ್ಟು ಕೊಟ್ಟಿದ್ದಾಳೆ
ನೆಕ್ಸ್ಟ್ ಹದ್ ಹದ್ನಾಾಲ್ಕೂರೆ ಹದ್ಿನೇಲೆ ಕೊಟ್ಟಿದ್ದೆ
ಮತ್ತತ್ ಹದ್ನೈನೂರು ರೂಪಾಯಿ ಅಂದ್ರೀ ಮತ್ತೆದ ಕರ ಆಗ್ತಾವಲ್ಲೀ
ಎಡ್ಡಕ್ಕೆಲ್ಲ ಬೇಕತ್ತ ಹದಿನೈದು ರೂಪಾಯಿ ಮತ್ತೆ ಬೈಕಿಗೆ ಸರಿಸ ಮಾಡ್ಸಕ್ ಬರ್ತ
ಹ ಮತ್ತೆ ಸುಮ್ಮ ಒಂದು ಮಾತ ಹಚ್ಚಿಗಸಿ ಬೇಕಾಗ್ಯಾವ ಅಂತ ಅನ್ಬೇಕು ಅದ್ರೊಳಗ ಏನ ಹಾ
ಹ್ಮ್ ಹ್ಮ್ ಹ್ಮ್
ಅವ್ ಬೇಲ್ ಇದ್ದ್ ಅಂದ್ರಿ ಗಾಯಕ್ ಬಿಡ್ತಾನ ಇದ್ದ ಸಾಕಕ್
ಏ್ ಹಾಕಲ್ವ ಅವ ಮನಂತ ಲಾಸ್ಟ್ ಟೈಮ್ ಕಿಡ್ದಾಗ ಮೈ ಒಂದ್ ಸಾರ್ ಹಾಕ್ಬ ಇ ಕೊಡ ಸೇರ್ ವಷ್ಟು ಕೊಡ್ತಂಬಲೆ ಅ ಅರ್ಜೆಂಟ್ ಈ ಕೇಳ ಬೆಂಗ್ಳೂರಾಗಏನೇ ಬರಕ್ ರೋಗಕ್ತಲ್ಲ ಈಗ ಬದ್್ಮೇಾಲಿನ ಕೊಡ್ತೇನನೆ ಹೊಸ್ತು ಸ ಹೊಸು ಕೊಡ್ತನ ನಮ್ಮಲ್ಲಿ ಹಾಕೊಂಡ ಅರ್ಜೆಂಟ್
ಅವ ಯಾವ ಬೆಂಗಳೂರಿಗೆ ಹೋಗಲ್ಲ ಎಲ್ಲಿಗ್ ಹೋಗಲ್ಲೇ ಇದ್ದಲ್ಲೇ ಕುಡಿಯಕ ಕುಡ್ಯಕ ಆಕ್ಷನ್ತ್ ಕೊಡ್ತದ ಬೇಕ ಕ್ಕಂತಳ್ಿಗಸಿ
ನಾ ಬೈ ಆಯ್ತುಪ್ಪಾ್ ಮಸೂಲಿ ಕೊಟ್ಟೆ ಬಾರ ಇದನ್ಗೆ ರೊಕ್ತಲಿ ನಂಬಲ್ಲಿ ಅಂತೇಳಿ ಗಊಟೆ
ಪಾಲ್ ತು ಬಿದ್ದೆ ನಮಗ ಸುಮನೆ ಅವ್ರ ಬೆಲ್ಲಿಸ ನೋಡಿ ಈಗ ಇಲ್ಲ ಈಗ ಬಿಟ್ಟಿರ್ಬೇಕು ಈಗ ಲಗ್ ಕಗ್ ಮಾಡಡಿಕಂಗ ನ ಮತ್ತೇಾಕ್ ಕುಡತಿ ಸಿಗ್ರೇಟ್ ಅದು ಹೊಡಿತಿ ಸಾಕಂಗಗೆ ಹೊಡತೇಿ
ಹ ಹ
ಅವ ಅಂದ ರಮೇಶ್ ಕೊಟ್ಟದ್ ನನ್ಗ್ ಹೇಳ ನಿನ್ಲಿ ಅಂತಂದ
ಹ್ಮ್
ಕೊಟ್ಟನ್ ಹೇಳನ ನಾನೇನು ಕೊಟ್ಟದನ ಅವ್ನಿಿಗೆ ಹೇಳೇನಿಪಾ ಅಂತಂದೆ ಮತ್ತ ಅವ್ರರು ಮುಂದೆ ಎಲ್ಲ ನನಗ ಏನ್ ಹೇಳಲ್ಲ ಅಂತಂದ್ರೆನ ನಮಿದವ ನೀ ಕೊಟ್ರೆ ನೀ ಕ ಆಟಾಡ್ಸ ಸಿಗಲ್ಪಾ ಅಂತಂದೆ ್ ಜೊತೆಗೆ ಮಾತಾಡ್ಕೊಂತ ಕೊಡ್ಬೇಕು ನಂಬಂಗಗೆ ಅಲ್ಲ ಅವ್ನಿಗೆ ಏ ಒಂದ್ ಮಾತ್ ನಂಬಂಗಿಲ್ಲ ಅವ ಏನಾದಾರರು ಹೇಳಿದ್ರ ಎದ್ರ ಎದ್ರ ನಿಂತತ್ೇಳಿದ್ರ ಬಿ ಇ ಪನ್ನ ಅಂದ್ರೆ ಅದು ಪೆನ್ನ ನಮ್ಮಂಗ ಇಿಲ್ಲ ಹಂಗ ಹಂಗ ನೀ ಚಲ್ಲಿ ಹೋಗ್ ಬರ್ತಂದ್ರ ನಮ ನಮ್ಮಂಗಿಲ ಹುಚ್ಚಯಲಕ್ ಪಿು ಇಯಲಕ್ ಹಯ್ ಬರ್ತ ಅಂದ್ರ ನಮ್ಮಂಗಿಲ ಅಕಡೆದಕಡೆ ಹೋಗೋ ಲೆಕ್ಕ ಅದ ಒ್ ಹಂಗ ಾ
ನಾ ಪೂಾ ಸ್ಟಾರ್ಟಿಂಗ್ ಪೂರ ನಂಗ್ ಬಿದ್ದೇ್ ನಗೆಾ ಸಾರ್ಟಂಗ ಮ ಬಿದ್ದಿದವಲ್ಲ ಬಡ್ಲಕ್ ಬಂದ ನಾವಪ್ಪಾ ಅವನ್ ರೂಮ್ನಾಗ ಇದ್ದ ಎಲ್ಲಾ ಅವ್ ರೂಮ್ನಾಗ ಮೈ ತಕೊಂಡು ಮುಂದೆಯಲ್ಲಿ ನಾಷ್ಟ ಮಾಡಿ ಎಲ್ಲ ಬಂದ ಈ ಕಡೆ ಒಮ್ಮಂದ ತ ಕೂಡ ಇಲ್ಲಿ ನಮ್ಮ ಕಾಲೇಜಿಗೆ
ಹ್ಮ್
ಬಂದಾನ ಕೂಡ ಚಲೋ ಮತಾಡ ಎಲ್ಲ ಮತಾಡನೆೇ ಆಯ್ತನ ಅಲ್ಪ ಗುಟ್ಟುವಾಗ ಒಂದ್ ಎರಡ್ ಸಲ ಆಚ್ಚಿದ ಪುನಗೆ ದಡಲಿ
ಹ್ಮ್ ಅವ ಆ ರೊಕ್ಕಿಸಚ್ಚ ನೀನ್ ಬ
ನಾ ಗೊತ್ತ ಚಲೋಣಪ್ಪಂತ ನಾ ಹೆಂಗ ತಡದ ಆಯ್ತ ಆಮೇಲೆ ಒಂದಿನ ಆಗದ ಬಯಷ ಪ್ರೊಕಾಕ ಜ ಸ್ವಲ್ಪ ದುಖಾವ ಇದಕ್ಕ ಅಂದವಾ ಇದಕ್ಕ ಅಂತ ಜಂಂತನಗೆ ಹ್ಮ ಆಗ್ತೀನಿ ಒಂದ್ ಎರಡ್ಂದಾಗ ಸ್ವಲ್ಪ ಇದರು ಹಾಕ್ಬಿಡ ಅಂತಂದ ನಾ ಕೊಡ್ತನಪ್ಪಾ ಬಿಡು ನಮ್ಮ ಗೊತ್ತ ಗೊದ್ರಲ್ಲ ನಮ್ಮ ಸಂಬಂಧ ಇ ಅಂತ ನಾ ಹ ಹೆಂಗ ಆಗ್ಬ ಬಿಟ್ಟೆ
ಹ್ಮ್
ಆಮೇಲೆ ಒಂದ್ ಎರಡು ದಿನ ಹೋಯ್ತು ಒಂದ್ರಡು ದ ಹೋಯ್ತು ಒಂದ ವಾರೋಯ್ತು ಹದಿನೈದು ದಿನ ಹೋಯ್ತು
ಹ್ಮ್
ಕೊಡ್ತ ಅಂತ ನಕ್ಕಕ್ ಪೂರ ಕಲ್ಲದು ಒಬ್ಬ ಅಂತಂದು ಹೊಸರುೊಕ್ಕ ಒಳಗ್ ಕೊಡ್ತಾನ ಅಂತ ಅಸ್ತೀನಿ ಫೋನು ಫೋನ್ ಎತ್ತಲಗನಾ
ಹ್ಮ್
ೋನ್ ಹತ್ತ ಲಗನ ಆಯತು ಫೋ ಫೋನ್ ಹತ್ರ ಲಗನ ಒರ್ಸ ಸಿಕ್ಕಿದೆ ನಸಂದ್ರಲಗನಾ ದ ರಿ ರಿಪಲೇ್ ಮಾಡಲ
ಹ್ಮ್
ಗೊತ್ತೈ್ತ ಪಯ ಹಳ್ಳೆಡಂಗ್ ಕಾಣ್ತಾನಂತ ಅವಾಗ ಬಿಟ್ಬಿಟ್ಟುನ್ ಆಾಸಿ
್ಮ ಆಶಿನಿ ಇಟ್ಟಿಲ್ಲ ಅಂದ್ರೀ ಈಗ
ಬರದದ ನೈಂಟಿ ಪರ್ಸೆಂಟ್ ಡೌಟ್ ಬರದಂಬಲ್ಲಿ ಈಗ
ಬರದ್ ನೀ ಕೇಳದನ ಬರದೇ ಇಲ್ಲ ಅವು ಸುಳ್ು ಅನ್ಕೊಂಡ್ಬಿಡು ಕೇಳಿದ್ರಿ ಎಸರ್ಸ್ ಬರ್ಬೋದು
ಅಲ್ಲ ಸಂಬಂಧಿಕರತನಲ್ಲ ಸುಮ್ನೆ ಮತ್ ಮ ಬೇಯಿದ ಎಲ್ಲಯತ್ ಮಾಡ್ಕೊಂಡು
ಬೈದಲ್ಲ ನೀವ ರೊಕ್ಕ ಕೊಟ್ಟಿ ಎಷ್ಟ ದಿನ ಆಯ್ತಪಾ ಅದೇ ಸಾವಿ ರೂಪಾಯಿ ಮ ನನಗೆ ಬೇಕಾಗಿ ಈಗ ನಮ್ ಕಾಲೇಜು ಖರ್ಚು ಇರ್ತಾವ ಗೊತ್ತಾಗ ಅಂತ ಅನ್ಬೇಕು ಪೂರ ಸಿಟ್ಲ ಅನ್ಬಡ್ದ್ ಈ ಕಡೆ ಪೂರ ಕಮ್ಮಿಿನ ಮಾತಾಡ್ಬಾರ್ದದು